ಹಲೋ
ಹ
ನಮಸ್ಕಾರಾ
ಹಾ ನಮಸ್ಕಾರ ಹೇಳದ
ಹಾ ಅವಡ್ಲೆೇ ಮಾತಾಡ್ತಾ ಇದ್ವಿ ಏನೋ ಕಟ್ಟ ಆಾಗು
ಹ್ಮ್.
ಅದಕೆ ಮಾಡದೇ.
ಹೇಳಿ ಹೇಳಿ ಪರವಾಗಿಲ.
ಏನ್ ಮಾಡ್ತಾ್ದೀರಾ.
ಏನ ಇಲ್ಲ ಕೂತ ಕೂತಕೊಂಡ ಇದೀನಿ.
ಸುಮ್ನೆ ಕುೂತ್ಕೊಂಡಿದ್ದೀರಾ.
ಹ್ಮ್.
ಹ್ಮ ಹಾ
ನೀವೇನ್ ಮಾಡ್ತಿದೀರ.
ನಾವು ಕುತ್ಕೊಂಡಿದ್ದೀವಿ. ಹ್ಮ್ ನೀವೇನ ಏನ್ ಮಾಡಿದ್ರಿ ಬೆಳಿಗ್ಗೆಯಿಂದ.
ನಾವ ಬೆಳಿಗ್ಗೆಯಿಂದ ಬೆಳಿಗ್ಗೆ ಎದ್ದು.
ಹಾ.
ಹಸುಗಳ ಹತ್ರ ಹೋಗಿ.
ಹಾ.
ಹಸುದ ಕಸ ಎಲ್ಲ ತಗಳ ಹಾಕಿ.
ಹಾ.
ಹೊಸು ಕಸ ಎಲ್ಲ ತಳ್ಳಿ.
ಹಾ.
ಆಚಿ ಕಟ್ಟಿ.
ಹಲೋ ಕೇಳ್ಸಿಲ್ಲಾ.
ಹಸು ಆಚೆ ಕಟ್ಟಿ.
ಆ.
ಹ್ಮ್ ಹಸುಗಳಿಗೆ ಮೇವ ತಂದ ಹಾಕಿ.
ಹ್.
ಹ್ಮ್ ಬಂದ ಗಾಡಿನಲ್ಲಿ ಎತಕೊ ಬಂದು.
ಹಾ.
ಶೇಡ್ ಹತ್ರ ಹಾಕಿ.
ಹಾ.
ಶೆಡ್ಡ ಹತ್ರ ಎತಕೊ ಬಂದ ಹಾಕಿ ಹಸುವಿಗ. ನೆತ್ತ ಹಾಕಿ.
ಹಾ ಹಾ.
ಮೇವ ಹಾಕ ಬೇಕ ಆಗಿತ್ತ ಕುರಿಗಿಗ ಸ್ವಲ್ಪ ಹಾಕಿ.
ಕುರಿಗಳ ಇದಾವ.
ಹಾ ಮೂರ ಇದೆ.
ಎಷ್ಟ ಇದಾವೆ.
ಮೂರು ಮೂರು.
ಮೂರ ಇದಾವ.
ಹ್ಮ್.
ಹ್ಮ್ ಸರಿ ಸರಿ ಸರಿ.
ಹ್ಮ ಮೇವು ಸ್ವಲ್ಪ ಹಾಕಿ ಬಂದು ಮಲ್ಕೊಂಡೆ.
ಹ್ಮ್ ಯಾವ್ಯಾವ ಕುರಿ ಇದಾವೆ.
ಗಂಡ ಕುರಿ ಎರಡು ಹೆಣ್ಣು. ಗಂಡ ಕೂರಿ ಎರಡಿದೆ ಹೆಣ್ಣ ಕುರಿ ಒಂದ ಇದೆ.
ಗಂಡ ಕುರಿ ಎರಡು ಪೊಟ್ಲಿ ಅಂತಾರ ನೋಡಿದಿನ ಅದನಾ
ಹ್ಮ್ ಹ್ಮ್.
ಅದೇಕ್ಕೂ ಮುರಲು ಇಟ್ಟಕೊಂಡ ಇರತವೆ. ಹ್ಮ್ ನಮ್ ಆ ನಮ್ಮನೆಯಲ್ಲೂ ಒಂದಿದೆ ಪುಟ್ಲಿ. ಟಗರು ಟಗರು ಇದ್ದಂಗಿದೆ. ಪಟ್ಲಿ ಅಂದ್ರೆ ಟಗರು ಟಗರು ತರ ಒಂದ ಇದೆ.
ಹ್ಮ
ಕುರಿಗಳು ಒಂಬತ್ ಇದ್ದಾವೆ ಟೋಟಲ್. ಹ ಹ ಕುರಿ ಮೆಸ್ತಿ
ಹ್ಮ್
ಆಮೇಲೆ ಇನ್ನೇನ್ ಮಾಡ್ತ್ವಿ ನೀ ಇನೆನ್ ಮಾಡುದ್ರಿ ನೀವು.
ಅದೆ ಮೆವ್ ಸ್ವಲ್ಪ ಕುು ಕುರಿಗಳ್ ಮೇವ್ ಹಾಕಿ.
ಹಾ
ಬಂದ್ ಮುಲ್ಕೊಂಡು ಮೂವಿ ನೋಡ್ದೆ.
ಮೂವಿ ನೋಡುದ್ರ ಯಾವ್ ಮೂವಿ.
ರೆಬಲ್ ತೆಲುಗು.
ತೆಲುಗು ರೆಬಲ್ ಅದೇ ಪ್ರಭಾಸ್ ದಲ್ವ್ ಹಾ ಹಾ ಚೆನ್ನಾಗಿದೆ ಓಲ್ಡ್ ಮೂವಿ ಅಲ್ವ ಅದು.
ನಾವು ಓಲ್ಡ್ ಇಸ್ ಗೋಲ್ಡ್ ಅನೊ
ಹಾ ಹಾ ಕನ್ನಡ ಮಾತಾಡಿ.
ಅದ ಹಳೆದೆ ತಿನ್ನಲ್ಲ.
ಹಾ ಹಾ ಸರಿ ಸರಿ ಸರಿ.
ಹ್ಮ್
ಅಂದ್ರೆ ಹಳೆ ಮೂವಿಗಳು ಚೆನ್ನಾಗಿರುತ್ತೆ. ಅಂತಿರಾ ಹ್ಮ
ಹ್ಮ್ ಅದ್ ನೋಡ್ಬಿಟ್ಟು ಒಂದ್ ಸ್ವಲ್ಪಹೊತ್ ಮಲ್ಕೊಂಡೆ.
ಒಟ್ನಲ್ ಅದು ನಿಜನೇ ಬಿಡಿ ಫ್ಯಾಮಿಲಿಸ್ ಅಂದ್ರೆ ಹಳೆ ಮೂವೀಸ್ಸೆ.
ಹ್ಮ
ಹಾ ಆಮೇಲ್ ಇನ್ನೇನ್ ಮಾಡ್ದ್ರಿ
ಆಮೇಲೆ ಎದ್ದು ಹಸುವಿಗೆ ನೀರ್ ಕುಡ್ಸಿ.
ಹಾ
ಮತ್ತೆ ಒಂದ್ ಟೈಮ್ ಹುಲ್ಲಾಕಿ ಬಂದ್ ಮತ್ ಮತ್ತೆ ಮಲ್ಕೊಂಡೆ.
ಹ್ಮ್
ಹ್ಮ ಆಮೇಲೆ ಆಮೇಲ್ ಎದ್ದು ಸಂಜೆ. ನಮ್ ಅಮ್ಮ ನೋಡ್ಕೊಂತಾಳೆ ಹುಸು ಕೆಲ್ಸ ಎಲ್ಲ ಸಂಜೆ. ಹ್ಮ್ ಸುಮ್ನೆ ಮುಲ್ಕೊಂಡ ಇದ್ದು ಆಮೇಲೆ ಅಂಗಡಿ ಹತ್ರ ಸ್ವಲ್ಪತ್ ಹೋಗಿ. ಅಂಗ್ಡಿ ಅತ್ರ ಸ್ವಲ್ಪ ತ್ ಹೋಗಿ ಫ್ರೆಂಡ್ಸ್ ಜೊತೆ ಇದ್ದು.
ಹಾ ಹಾ ಹ್ಮು ಹಾ ಹಾ ಸರ್
ಮಾತಾಡ್ತಾ ಇದಿನಿ.
ಅಷ್ಟೇನಾ ನಿಮ್ದು.
ಹ್ಮ್ ಅಷ್ಟೇ ಡೈಲಿ ಲೈಫು.
ನಾಳೆ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ ಕೆಲ್ಸ.
ನಾಳೆ ಅದೇ ಕೆಲ್ಸ ಇನ್ನೇನಿಲ್ಲ.
ಇದೇ ಕೆಲ್ಸನ ಡೈಲಿ ನಿಮ್ಗೆ. ಕಾಲೇಜ್ ಹೋಗಿಲ್ಲ ಇವತ್
ಇಲ್ಲ ಹಾಲಿಡೇಸ್.
ಅ ಹಾ ಸರಿ ಸರಿ ಹ ಇನ್ನೇನು ಸಮಾಚಾರ.
ಏನಾದ್ ನೀವ್ ಬೆಳಗ್ಗೆಯಿಂದ ಏನ್ ಮಾಡಿದ್ರಿ ಹೇಳ್ತೀರ.
ನಾನು ಆವಾಗ್ಲೇ ಹೇಳಿದಲ್ಲ
ಇಲ್ಲ ಕೇಳಿಸಿಕೊಂಡಿಲ್ಲ ಇನ್ನೊಂದ್ಸತಿ ಹೇಳು ಪರವಾಗಿಲ್ಲ
ಹ್ಮ ಅ ಬೆಳಿಗ್ಗೆ ಎದ್ದು ನಾನು ಫ್ರೆಂಡ್ ಅವ್ರ ಮನೆ ಹತ್ರ ಹೋದೆ
ಹ್ಮ್
ಫ್ರೆಂಡ್ ಅವ್ರ ಮನೆ ಹತ್ರ ಹೋಗಿ ಅವನನ ಗಾಡಿ ರೆಡಿ ಮಾಡ್ತಾ ಇದ್ದ
ಹ್ಮ್
ನಾನು ಹೋಗಿ ಗಾಡಿ ರಡಿ ನಾನು ಸ್ವಲ್ಪ ರೆಡಿ ಮಾಡ್ದ
ಹ್ಮ
ಹ ಸ್ಪೆಂಡರ್ ಸ್ಪೆಂಡರ್
ಹ್ಮ
ಗಾಡಿ ರೇಡಿ ಮಾಡ್ತೇಯ ಅವಾಗ ಸ್ವಲ್ಪ ಸ್ಟಾರ್ಟ್ ಆಯ್ತು ಸ್ಟಾರ್ಟ್ ಆಗ ತ್ತೆ ಬಿಡು ಅಂದ್ಬಿಟ್ಟು ಆಪ್ ಮಾಡಿ ತಿರ್ಗಿ ಆಮೇಲೆ ಅವ್ರ ಮನೆ ಹತ್ರ ಹೋಗಿ ದೋಸೆ ತಿಂದ್ವಿ ಅಲ್ಲೇ ಫ್ರೆಂಡ್ ಅವ್ರ ಮನೆ ಹತ್ರ ದೋಸೆ ಮಾಡ್ದವ್ನ ಅವನು
ಬೆಳಿಗ್ಗೆ ಬೆಳಿಗ್ಗೆ
ಬೆಳಗ್ನೆ
ಹ್ಮ್
ಹ ದೋಸೆ ಮಾಡ್ದ ಹಂಗೆ ದೋಸೆ ತಿಂದ್ವಿ ನಾವು ಇಬರು ಸೇರಿ ದೋಸೆ ತಿನ್ಬಿಟ್ಟು ತಿರ್ಗ್ಮೇಲೆ ನಾವು ಬಂದ್ವಿ ಮನೆ ಹತ್ರ ನಮ್ ಮನೆ ಹತ್ರ
ಹ್ಮ್
ಮನೆತ ಬಂದು ಕೋಳಿಗ್ಗಳ ಇದಿದಾವೆ ಒಂದು ಹಂಜಾಗಲೆ ಎರಡು ಅವೇನಾದ್ರು ಫೈಟ್ ಆತಾವ ಇಲ್ವಾ ಅಂತ ನೋಡಕ ಬಿಟ್ಟ ಓ ಏನೋ ಓಡಾಡ್ತು ಓಡೋಗ್ತವೆ
ಹ್ಮ
ಹ್ಮ ಅವು ದೂರ ದೂರ ಹೋಗ್ತವೆ
ಕಿತ್ಲಾಡಲ್ಲ
ಹ ಹಾ ಕಿತ್ಲಾಡಲ್ಲ ಯಾವ್ದದು ಒಂದ್ ಕಿತ್ಲಾಡುತ್ತೆ ಒಂದ್ ಕಿತ್ಲಾಡಲ್ಲ
ಹ್ಮ
ಹಾ ಇದೇ ತರ ಆಯ್ತು ಮೂರುಂಜಾಗಗಳು ಹ್ಮ್ ಆಮೇಲೆ ನಾನು ಎಕ್ಸಾಮ್ ಟೈಮ್ ಆಯ್ತು ರೆಡಿ ಆದ ನನು ರೆಡಿ ಆಗಿ ಅವ್ರ ಫ್ರೆಂಡ್ ಅವ್ರ ಮನತ್ರ ಗಾಡಿ ಎತ್ಕೊಂಡು ಕಾಲೇಜ್ಗೆ ಹೋಗೋಣ ಅಂತ ಹೋದ್ರೆ ಗಾಡಿ ಸ್ಟಾರ್ಟ್ ಮಾಡಿದ್ರೆ ಗಾಡಿನೇ ಸ್ಟಾರ್ಟ್ ಆಗಿಲ್ವ
ಹ್ಮ್ ಹ
ಗಾಡಿನೇನ್ ಸ್ಟಾರ್ಟ್ ಆಗಿಲ್ಲ
ಹಾ
ಆಮೇಲೆ ಪೆಟ್ರೋಲ್ ಹಾಕ್ಸ್ಕೊಂಡು ಗಾಡಿ ಸ್ಟಾರ್ಟ್ ಮಾಡಿದ್ರು ಅವಾಗ್ಲೂ ಆಗಲ್ಲ ತ್ರ್ರೋ ಮಾಡಿದ್ವಿ ಅರ್ಥ ಆಯ್ತಾ ಹೇಳಿದ್ದು ಸ್ವಲ್ಪ ಫಾಸ್ಟ್ ಆಯ್ತಾ ಇಲ್ಲ ಹ್ಮ
ಹ್ಮ್
ಹ ಅದೇ ಪೆಟ್ರೋಲ್ ಹಾಕ್ಸ್ಕೊಂಡು
ಹ್ಮ್
ಅವಾಗ್ಲೂ ಸ್ಟಾರ್ಟ್ ಆಗಿಲ್ಲ ಆಮೇಲೆ ತ್ರೋ ಹೊಡ್ದು ಏನೇನ ಮಾಡಿದ್ರೆ ಸ್ಟಾರ್ಟ್ ಆಗಿಲ್ಲ
ಹ್ಮ್
ಆಮೇಲೆ ಮತ್ತೆ ಫ್ರೆಂಡ್ ಅವರ ಮನೆ? .. ಎ, ಹೋದ್ವಿ ಗಾಡಿ ಇಲ್ಲಿಕೊಂಡು, ತಳ್ಕೊಂಡು ಹೋದ್ವಿ ನಡ್ಕೊಂಡು? .. ಹೋಗಿ, ಬ್ಯಾಟರಿ, ಬಿಚ್ಚಿ? .. ಕಾಯ್ದಗಳೆಲ್ಲ, ಚೆಕ್ ಮಾಡಿದ್ವಿ? .. ಕಾಯಿಲ್, ಚೆಕ್ ಮಾಡಿದ್ರೆ! ಏನು ಪ್ರಾಬ್ಲಮ್ ಇದ್ದಿಲ್ಲ? .. ಸ್ವಲ್ಪ, ಲೂಸ್ ಆಗಿತ್ತು! ಟೈಟ್ ಮಾಡಿದ್ವಿ. ..
ಹ್ಮ್. ...
ನಾವು, ಕುಚ್ಚಿದ್ವಿ! ತೈ, ತಕಿ ಕುಚ್ಚಿದ್ವಿ ಆಮೇಲೆ ಗಾಡಿ ಸ್ಟಾರ್ಟ್ ಮಾಡಿದ್ರಿ ಸ್ಟಾರ್ಟ್ ಆಗೋಯಿತು, ಅದು. .. ಹ್ಮ್. .... ಗಾಡಿ ಸ್ಟಾರ್ಟ್ ಆಗುತ್ತೆ! ಹ್ಯಾಂಡಲ್, ಒಂದ್ ಕಡೆ, ತಿರುಗಾಧಾರೆ, ಫುಲ್ ರೈಸ್ ಆಗುತ್ತೆ ರೈಡ್ ಸೈಡ್. ... ತಿದ್ರೆ, ಬಲ್ಪಕ್ ತಿರಗು? .. ಬಲ್ಬಬ್ಯಾಂಕ್ಸ್, ತಿರುಗ್ಸಿದ್ರೆ ಆಫ್ಗಾಗಿ, ಹೋಗುತ್ತೆ? .. ಎರಡ್, ಕಡೆ ತಿರುಗ್ಸಿದ್ರೆ! ಫುಲ್ ರೈಸ್ ಆಗುತ್ತೆ? ..
ಹ್ಮ್. ...
ಹಾ, ಈ ಕೆಲ್ಸ ಆಗೋಯ್ತು! ಆಮೇಲೆ ಸ್ವಲ್ಪ? ... ಸ್ವಲ್ಪ, ದೂರ ಹೋಗೋದು! ಆಫ್ಗಾಗೋಧು, ಹೋಗೋದು, ಅಪ ಹೋಗೋದು, ಆಯ್ತು, ಅದು. ..
ಹ್ಮ. ...
ತಿರ್ಗಾಮೇಲೆ, ಮತ್ತೆ ಅವ್ರ ಮನೆ ಹತ್ರ ಬಂದ್ವಿ? ..
ಹ್ಮ್. ..
ಮತ್ತೆ, ಅವ್ರ ಮಗಂತರಾ, ಬಂದು? ..
ಹ್ಮ್. ...
ಹಾ, ಕುತ್ಕೊಂಡ್, ಇದೀಯ, ಅವರು, ಅಪ್ಪ, ಬಂದಾರು? ...
ಸರಿ! ..
ಅವ್ರಪ್ಪ, ಗಾಡಿ, ಎತ್ಕೊಂಡು ಹೋದ್ವಿ? ..
ಹ್ಮ, ಯಕಲೈ. ..
ಹೋದ್ರೆ ಒಂದ್ ಎರಡ್ ಕಿಲೋಮೀಟರು ಏನೋ, ಹೋದರೋ, ಇಲ್ವೋ. . ಹೂ, ಹ್ಮ್ಮ್, ಗಾಡಿ ಪಂಕ್ಚರ್? .. ಹ? ..
ಅದಕ್ಕೆ, ಹೇಳಿದ್ದು, ಗಾಡಿ ಪಂಕ್ಚರ್, ಹಗಿಧ್ಯಂಥ? ....
ಗೊತ್ತಿಲ್ಲ, ಯಾರು ದುರದೃಷ್ಟ! ಮುಖ ನೋಡುದ, ನೋ, ಬೆಳಿಗ್ಗೆ? ...
ಹ್ಮ್. ...
ಹ್ಮ್, ನಾನು, ಅಲ್ಲಾ, ಮುಖ ನೋಡಿದ್ದು ಅವನು? .. ಅವನಿಗೆ ಹಾಕೂ, ಜೂಸ್? .. ನಮ್, ಫ್ರೆಂಡು ಗಾಡಿ ಓಡಿಸ್ತಾ ಇದ್ದಿದ್ದು ಇದು ಎರಡು, ಗಾಡಿನು, ಅವರು? .. ಅದೇ, ಎರಡು, ಎರಡು, ಗಾಡಿ, ಕಟ್ಸಿದು, ಅವನೇ? .. ಹ್ಮ, ಹ್ಮ್, ಒಂದ್ ಗಾಡಿ! ಏನೋ ಕೆಟ್ಟ ಹೋಗಿದೆ? ... ಇನ್ನೊಂದು ಗಾಡಿ ಪಂಚರ್ ಆಗೋಗಿತ್ತು? .. ಆಮೇಲೆ, ಗಾಡಿನ ಎಳ್ಕೊಂಡು, ಹೋಗಿ? ..
ಹ್ಮ್. ....
ಅಂದ್ರೆ, ನಾನು, ಕಾಲೇಜ್, ಹೋಗು ಹತ್ರಾನೆ, ಪಂಚರ್ ಶಾಪ್ ಇದೆ? .. ಅಲ್ಲಿಗೆ, ಹೋಗಿ ಕಾಲೇಜ್? ಹತ್ರಾನೆ ಬಿಟ್ಟು? ... ನಾನು, ಕಾಲೇಜ್! ಹೊರಟುಹೋದೆ? ...
ಹಾ, ಹ್ಮ್. ....
ಅವನು, ಬಂದು, ಅವನು? ... ಹ್ಮ್, ಯಾವಾಗೂ! ಬಂದು, ಲೇಟ ಆಗಿ? .. ಹ್ಮ್, ಗಾಡಿ, ಎತ್ತಿಕೊಂಡು, ಹೋಗಿದ್ದನೆ, ಅವನು? ... ಹಾ, ಪಂಚರಗಿಸಿಕೊಂಡು ಹೋದವನು? .. ನಾನು, ಎಕ್ಸಾಮ್, ಬರದು ಬಂದೇ, ಬಸ್ಸಲ್ಲಿ, ಹಾ. .. ... ಇನ್ನೇನು, ಸಮಾಚಾರ? .. ಚೆನ್ನಾಗಿ ಬರ್ತೆ ಹಾ ಹು ಏನ್ ಮಾಡ್ತಾ್ದೀರಾ ನೀವು
ನಾವು ಮಲ್ಕೊಂಡಿದ್ದೀರಿ ಊಟ ಆಯ್ತ ಊಟ ಆಯ್ತಾ ನಿಮ್ದು
ನಾನು ಊಟ ಮಾಡ್ತಾ್ದೀನಿ
ಹ್ಮ್ ಏನ್ ಮಾಡಿದಿದ್ದಾರೆ ಊಟ
ಹ್ಮ್ ಮುದ್ದೆ ಮತ್ತೆ ಸುಕಾಲ್ ಸಾರು
ಹಾ
ಹ ನೀವು್ ಮನೇಲ್ಲ ಏನ್ ಮಾಡಿದೀರ ಊಟಾ ಹ ಹಾ ಸರಿ ಸರಿ ಏನಾದ
ಏ ಅಂದ್ರ ಹ್ಮ್ ಅಲ್ಲಾ ನಿಮ್ ಚಿಕನ್ ಎಲ್ಲಾ ಪ್ರಿಯಲ್ಲ
ಹಾ ಹಾ ಹಾ ನ ಯಾವ್ದು ಪ್ರಾಬ್ಲಮ್ ಇರಲ್ಲ ಹ್ಮ್ ಆದ್ೂ ಮನೆ
ಆದ್ರೂ ಮನೆಗ್ ಚಿಕ್ಕನ್ ಸರಿ ಹತಾರಲ್ಲ
ಕಾಲೆ ಹೋಗುತ್ತೆ ಅಲ್ಲಿ ಮನೆಗೆ ಸಿಗಲ್ಲ ಒಂದೊಂದ್ಸಲ ಹಂಗಿನೆಲ್ಲ ಲ ಹೋಗುತ್ತೆ ಇನ್ ಮನಾಗ ೇಳ್ತರೋದು ಅಂತ ಆ ತರಲ್ಲ ಅಕಸ್ಮಾತ್ ಬೇಕು ಅಂದ್ರೆ ಪಕ್ಕದದುರ್ಗ ಹೋಗಿ ಕೊಂಡ್ಕೊಂಡ್ ಬರದು ನಾವು ಮತ್ತ ಹ್ಮ ನಮ್ಮ ಕಾಲ ಇ ಬಂದ್ರೆ ಹ್ಮ ಹ್ಮ್ ಹ್ಮ್ ನವ ಸಿ ಸಿ ಬಿಜನೆಸ್ ಪ ಮಾಡ
ಏನಂಗಂದ್ರ
ಎಸ್ ಎ ಬಿಸ್ ಪ್ರಫಿಟ್ಂಡ್ ಲಾಸ್ ಟ ಇದು ಹ್ಮ್ ಗೊತ್ತ ಪ್ರಾಫಿಟ್ ಅನ್ ಲಾಸ್ಂತಂದ್ರ
ಅಂದ್ರ ಬಗ್ಗೆ ಸ್ವಲ್ಪ ಗೈಡ್ ಮಾಡಿ
ಹಾ ಹ್ಮ ಹ್ಮ್ ಅಂದ್ರೆ ಕಾಮರ್ಸ್ ಸ್ಟೂಡೆಂಟ್ ಗೊತ್ತಾಗಿರುತ್ತಾ ಅದು ನೀವು ಸೈನ್ಸ್ ಅಲ್ವಾಗ ಗೊತ್ತಾಗಿರಲ್ಲ ಹಂಗೆ ಇರು